ಅೇ ಮಾಡ್ತಾ ಇದ್ದೀರಾ.
ಏನಿಲ್ಲ ಸುನೆ ಕುೂತ್ಕೊಂಡಿದ್ದೀವಿ ಇಲ್ಲೇ ಗಾಳಿ ಬಿಟ್ಟಿದೆ ಅಲ್ವಾ ಆದ ಕಾರಣ ಗಾಳಿ. ಕ ಕೂತಿ ದವಿ ಸುನನೆ.
ಮತ್ತು ಎಲ್ಲ ಊಟ ಆಯ್ತಾ ಚಹಾ ಕಾಫಿ
ಹಾ ಆಗಿದೆ ಚಾ ಕಾಫಿ ಎಲ್ಲಾ ಆಗಿದೆ ನಿಮ್ದ.
ನಮ್ದು ಕೂಡ ಆಯ್ತಪ್ಪ ಮತ್ತೆ ಏನ್ ಸಮಾಚಾರ.
ಮತ್ತೆ ಏನಿಲ್ಲ ಸಮಾಚಾರ ಸುಮ್ಮ್ನೆ ಕೂತ್ಕೊಂಡಿದ್ದೀವಿ ಇಲ್ಲೇ ನಮ್ಮ. ಸೀನಿಯರ್ಸು ಬಟ್ಟೆ ಹೋಗಿತಾ ಇದ್ದಾರೆ.
ಹ್ಮ್.
ಅದನ್ನ ನೋಡಿ ಸುಮ್ನೆ.
ಹ.
ನಾವು ಕೂತ್ಕೊಂಡಿದೀವಿ ಬಟ್ಟೆ ಇನ್ನುೂ ಒೋಗಿಬೇಕು ನಾವು.
ಯಾವ ಮಹಾವಿದ್ಯಾಲಯದಲ್ಲಿ ಕಲಿತಾ ಇರೋದು ನೀವು ಈಗ.
ೀ ನಾವು ಇಲ್ಲಿ ಬರುತ್ತಲ್ವಾ ಅನು ನಟ್ಟಿ ಅಂತ ಗೊತ್ತಾ ನಿಮ್ಗೆ.
ಹ್ಣಮ್ಮನೊಟ್ಟಿಯಲ್ಲಿ ಹೋಗಿದ್ರು ಅದ ಈಗ ನೀವು.
ಹಾ ಹನುೂನ್ಗಟ್ಟಲ್ಲಿ ಪ ಎಸ್ ಸಿ ಅಗ್ರಿ ಮಾಡಿ ಅ ಕೃಷಿ ವಿಜ್ಞಾನ ಮಾಡಿದೀವಿ ನಾವು.
ಮತ್ತೆ ನಾನು ಏನು ಕೇಳದೆ ನೀವು. ಯಾದಗಿರಿಯಲ್ಲಿರುವ ಶಹಪುರ್ ತಾಲೂಕಿನ ಭೀಮರಾಯನಗುಡಿ ಎಂಬ.
ಅಲ್ಲಿ ಇತ್ತು ಅಲ್ಲಿ ಅಲ್ಲಿನೇ ಮಾಡಿದ್ದ. ಮೆ ನಾನು ಅಲ್ಲೇ ಮಾಡಿದ್ದೆ ಮತ್ತೆ ಟ್ರಾನ್ಸ್ಫೋರ್ ತಗೊಂಡಿದ್ದೀವಿ ಅಲ್ಲಿ ಹಾಕೋ ಸರಿ ಆಗ್ಲಿಲ್ಲ ನಮ್ಗೆ.
ತಳಗೆ ಕುಣಿತು ಕೊಳ್ಳಿ ಸರಿಯಾಗಿ ಕೇಳಿಸತಾ ಇಲ್ಲ.
ಹ ಆದ ಕಾರಣ ನಾವು ಟ್ರಾನ್ಸ್ಫರ್ ತಗೊಂಡ್ವಿ ಅಲ್ಲಿಂದ.
ಹ್ಮ್ ಎಲ್ಲಿಕ್ಕೆ.
ಇಲ್ಲ ಅನಹಟ್ಟಿ. ಟ್ರಾನ್ಸ್ಫರ್ ತಗೊಂಡಿದ್ದೀವಿ ಹ್ಮ.
ಹಾಗೆ. ಅಲೋ.
ಇವಾಗ ಇಲ್ಲೇ ಹನುಮ್ ನಟ್ಟಿಯಲ್ಲಿ ಇದ್ದೀವಿ ನಾವು ಇವಾಗ.
ವರ್ಗಾವಣೆಗೆ ಯಾವವುದಾದ್ರು ಮೊತ್ತವನ್ನು ಕೇಳಿದರ ಮತ್ತೆ.
ಇಲ್ಲ ವರ್ಗಾವಣೆಗೆ ಯಾವದಾದ್ರು ಮೊತ್ತ ಕೇಳಿಲ್ಲ ಆದ್ರ ಒಂದ್ ಸ್ವಲ್ಪ ನಾವೇ. ತಿಳಿದು ಕೊಡ್ಬೇಕು ಅವ್ರಿಗೆ.
ದಷ್ಟಟು.
ಅಷ್ಟೇ ಒಂದು ತಕ್ಕ ಮಟ್ಟಿಗೆ ಒಂದು ಹತ್ತು ಇಪ್ಪತ್ತು.
ಹ್ಮ್ ಮತ್ತೆ ಹೇಗೆ ನಡೀತಾ ಇದೆ ನಿಮ್ಮಕ್ಕು. ಆ ಕಾಲೇಜ್ ನ ಮಹಾವಿದ್ಯಾಲಯ ಜೀವನ.
. ಚೆನ್ನಾಗಿದೆ ಅಲ್ಲಿ ಏನೋ ನಾವು ಪಿ ಯು ಸಿ ಅಲ್ಲಿ ಏನೋ ಮಾಡಿದ್ವಿ ಬಟ್. ು ಇಲ್ಲಿ ಡಿಗ್ರಿ ಲೈಫು ಚೇಂಜ್ ಆಗಿದೆ.
ಹ್ಮ್ ಹ್ಮ್ ಹ್ಮ್.
ಹ್ಮ್. ಇಲ್ಲಿ ಒಂಥರ ಡಿಫ್ರೆಂಟ್ ಇದೆ.
ಎಷ್ಟನೇ ವರ್ಷದ ವಿದ್ಯಾರ್ಥಿ ನೀವು ಹನುಮನಟ್ಟಿ ಮಹಾವಿದ್ಯಾಲಯದ.
ನಾವು ಮೂರನೇ ವರ್ಷದ ವಿದ್ಯಾರ್ಥಿ.
ಎರಡು ವರ್ಷಗಳ ಕಾಲ ಯಾವ ಯಾವ ಕೆಲಸಗಳನ್ನು ಮಾಡಿದ್ರಿ ಭೀಮರಾಯನಗುಡಿಯಲ್ಲಿ.
ಭೀಮನಾರಾಯನ ಗುಡಿಯಲ್ಲಿ ತುಂಬಾ ಕೆಲ್ಸ ಮಾಡಿದ್ದೇವು ನಾವು. ಬಸವರಾಜ್ ಗಾಣಿಗೆ ರಂತ ಇದ್ರು.
ಹ್ಮ್.
ಅವ್ರ್ ಕೆಲ್ಸ ಅವ್ರ್ದು ಪ್ರಾಜೆಕ್ಟ್ ಅಂತ ಇತ್ತು ಅವರ್ದು. ಇವಾಗ ಮೆಕ್ಕೆಜೋಳ ಬಿತ್ತಿದ್ದೀವಿ ಮತ್ತೆ ತೊಗುರಿ ಬಿತ್ತಿದ್ದೀವಿ.
ಹ್ಮ್.
ಮತ್ತೆ ಸಂಪ್ಲವರ್ ಬಿಟ್ಟಿದಿವಿ.
ಹ್ಮ್.
ಸೂರ್ಯಕಾಂತಿ ಅಂತ ಎಲ್ಲಾ ಕೂಡ ನಾವೇ ಮಾಡಿದ್ದೀವಿ.
ಹ್ಮ್.
ಅದು ತುಂಬಾ ಸಕ್ಸ ತುಂಬಾ ಚೆನ್ನಾಗಿ ಬಂದಿದೆ ತಳಿನು.
ಹ್ಮ್.
ಹಾ.
ಮತ್ತೆ.
ನಿಮ್ ಕಡೆ ಏನ್ ಮಾಡಿದ್ರಿ. ನಮ್ಮ ಡಿ ಕೆ ಪಾಟೀಲ್ ಸರ್ ಅಂತ ಇದ್ರು ಅವರು ಪರಿಸರ ಅಧ್ಯಾಯ. ತಗೋತಾರೆ ಅವ್ರು.
ಹ್ಮ್.
ಅವರು ಇವಾಗ ಮಾಮ್ ಎಷ್ಟ ಅಂದ್ರೆ ಸುಮಾರು ಒಂದು. ಸಾವಿರ ಗಿಡಗಳನ್ನು ನೆಟ್ಟಿದ್ದಾರೆ ಅವರು.
ಎಲ್ಲಿ.
ನಮ್ಮ ಕಾಲೇಜ್ ನಲ್ಲಿ.
ಹ್ಮ್.
ಕಾಲೇಜು ಸುತ್ತಮುತ್ತ ಒಂದು ನೂರ್ ಗಿಡಗಳನ್ನು ಹಚ್ಚಿದ್ದಾರೆ ತುಂಬಾ ಚೆನ್ನಾಗಿ ಹೇಳ್. ತಾರೆ ಅವರು ಸಿಲೆಬ ಅ ಪಾಠಿ ಸುಲೇಕು.
ಹ್ಮ್.
ಅವರು ಒಂದ್ ಸ್ವಲ್ಪ ಸ್ಟ್ರಿಕ್ ಇದ್ದಾರೆ ಆದ್ರೆ.
ಹ್ಮ್.
ಅವ್ರು ಸ್ಟ್ರಿಕ್ಟ್ ಇದ್ದಾರೆ ಆದ ಕಾರಣ ಸ್ವಲ್ಪ. ಅವ್ರಿಗೆಲ್ಲಾ ಹುಡಗುರು ರು ಮತ್ತೆ ಹುಡುಗಿಯರು. ತುಂಬಾ ಅಂಜತಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತುಂಬಾ ಅಂಜತಾರೆ ಅವರಿಗೆ.
ಹಾ.
ಹಾ.
ಮತ್ತೆ.
ಮತ್ತೆ ಏನಿಲ್ಲ ನೀವೇ ಹೇಳ್ಬೇಕು ನಮ್ಗೆ ಏನ್ ಮಾಡ್ತಾ ಇದೀರಿ ನೀವ ಎಲ್ಲಿದ್ದ ಎಲ್ಲಿದ್ದ್ರು ಈಗ
ನಾನು ಈಗ ಉಡುಪಿಯಲ್ಲಿರೋದು ಉಡುಪಿಯಲ್ಲಿ ವೈದ್ಯಕೀಯ ಪದವಿಯನ್ನು ಮಾಡ್ತಾ ಇದ್ದೀನಿ. ವೈದ್ಯಕೀಯ ಪದವಿಯ ಎರಡನೇ ವರ್ಷದ ವಿದ್ಯಾರ್ಥಿ.
ವೈದಿಕೀ ಯಾವ ಕಾಲೇಜ್ ನಿಮ್ದು.
ನಂದು ದಂತ ವೈದ್ಯಕೀಯ ಕಾಲೇಜು ಉಡುಪಿ ಆಳ್ವಾಸ್.
ನಾ ಹ ಹೇಗಿದೆ ಕಾಲೇಜು ಚೆನ್ನಾಗಿದೆ.
ಆಳ್ವಾಸ್ ಅಂದ್ರೆ ಕರ್ನಾಟಕದಲ್ಲಿ ಒಂದು ಬ್ರ್ಯಾಂಡ್ ಇದ್ದಂತೆ ಅದನ್ನು ನಾವು ಪ್ರಶ್ನಿಸಬಾರದು.
ಹೌದಾ ಅಲ್ಲಿನ ಲೆಕ್ಚರರು ಮತ್ತೆ ವಾರ್ಡನ್ ಸಿಬ್ಬಂದಿ ಮತ್ತೆ ಸಿಬ್ಬಂದಿ ಹೇಗಿದೆ ಅಲ್ಲಿನ.
ನಾನು ವಸತಿ ನಿಲಯದಲ್ಲಿಲ್ಲ ನಾನು ಪ್ರತ್ಯೇಕವಾಗಿ ನಮ್ಮ. ತಾತನ ಮನೆಯಲ್ಲಿರುವುದು ಈಗ.
ತಾತನ ಮನೆಯಿಂದ ಕಾಲೇಜ್ಗೆ ಎಷ್ಟು ದೂರ ಆಗ್ತಿರ್ಬಹುದು.
ಸುಮಾರು ಎರಡರಿಂದ ಮೂರು ಕಿಲೋ ಮೀಟರ್ ಗಳಷ್ಟು ಆಗುತ್ತೆ.
ಹಾ ಹೌದಾ ಏನು ಬಸ್ಗಳ ಇದು ಏನು.
ಹ ನಾವು ಕಾಲೇಜಿನ ಬಸ್ ಅನ್ನು ಮಾಡಿದ್ವಿ ಕಾಲೇಜ್ ಬಸ್ಸು ದಿನನಿತ್ಯವು. ಮುಂಜಾನೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಮತ್ತೆ ಸಾಯಂಕಾಲ ನಮ್ಮನ್ನು. ಪುನಃ ಮನೆಗೆ ಕರೆದುಕೊಂಡು ಬಂದು ಬಿಡುತ್ತದೆ.
ಹೌದಾ ಹೇಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅಲ್ವಾ ಎಲ್ಲ.
ಹ ಎಲ್ಲವೂ ಸರಿಯಾಗಿ ಒಂಟಿದೆ ನಂಬುದು ಕೂಡ.
ಹೌದಾ
ನಿಮ್ಮ ವಸತಿ ನಿಲಯದಲ್ಲಿ ಊಟದ ವ್ಯವಸ್ಥೆ ಯಾವ ರೀತಿಯಾಗಿರುತ್ತದೆ.
ನಮ್ಮ ವಸತಿ ನಿಲಯದಲ್ಲಿ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗ ಇರುತ್ತೆ.
ಹ್ಮ್
ನಾವು ಸ್ವಲ್ಪ ಉಂಬಬೇಕಾದ್ರೆ ತಿನ್ಬೇಕಾದ್ರೆ ಎಲ್ಲಾ. ನೋಡ್ಕೊಂಡನನೆ ತಿಂತೀವಿ ಮೊನ್ನೆ ಏನಾಗಿತ್ತ ಅಂದ್ರೆ ನಾವು ಊಟದಾಳಿ ಊಟ ಮಾಡುವಾಗ ಒಂದು. ರೇಷ್ಮೆ ಹುಳ ಬಂದಿತ್ತು ಊಟದಲ್ಲಿ.
ಮ ಏನ್ ಮಾಡಿದ್ರಿ ಅದನ್ನ ತಿಂದು ಬಿಟ್ಟಾರ ಮತ್ತೆ ಏನಾದ್ರು ಕೊಟ್ರ ಯಾರಿಗಾದ್ರು.
ಇಲ್ಲ ಅದು ಏನು ಮಾಡ್ಲಿಲ್ಲ ಅದು ನೋಡಿ ನಮ್ಗೆ ಫುಲ್ಲ ವಾಮಿಟ್ ಬಂದಂಗ ಆಯ್ತು ನಾವು. ಉಲ್ಟಿ ಸುರಕ್ ಮಾಡಿದ್ವಿ ಅದು ನೋಡಿ ಮತ್ತೆ ಊಟನೇ ಹೋಗ್ಲಿಲ್ಲ ಅವತ್ತು.
ಹ್ಮ್ ಮತ್ತೆ ಯಾವ ರೀತಿ ಊಟ ಮಾಡಿದ್ರಿ ನೀವು ಅ ದಿನ.
ಆ ದಿನ ಊಟನೇ ಮಾಡ್ಲಿಲ್ಲ ನಾವು ಆ ದಿನ. ಹಾ ಮತ್ತೆ ಹೊರಗಡೆನೆೇ ತಿಂದ್ವಿ ನಾವು ಅ
ಹೊರಗಡೆ ಹೋಗಿ ಊಟವನ್ನು ಸೇವನೆ ಮಾಡಿ ಬಂದಿದ್ದೀರಾ ಹಾಗಾದರೆ.
ಹ್ಮ್ ಹೂ
ಹ್ಮ್ ಮತ್ತೆ ಏನ್ ಮಾಡತಿದ್ರಿ.
ಏನಿಲ್ಲ ಈಗ ಸ್ನೇಹಿತರ ಜೊತೆ ಕ್ರಿಕೆಟ್ ಆಡಲು ಹೋಗಿದ್ದೆ ಸ್ವಲ್ಪ ಸಮಯದ ನಂತ ತರ ಬಂದು ಕೈ ಕಾಲು ತೊಳೆದು ಕೊಂಡು ಸ್ವಲ್ಪ ಕಾಪಿ ಮಾಡಿದ್ರು ಕಾಪಿಯನ್ನು ಕುಡಿದು ನಿಮಗೆ ಕರೆ ಮಾಡಿದೆ.
ಹೌದಾ ಸ್ನೇಹಿತರು ಏನಂದ್ರು ಎಲ್ಲಾ ಚೆನ್ನಾಗಿದಾರಂತ ಸ್ನೇಹಿತ
ಹೂ ಹೂ ಸ್ನೇಹಿತರು ತುಂಬಾ ಅನ್ಯೂನ್ಯವಾಗಿದ್ದಾರೆ ತುಂಬಾ ಪ್ರೀತಿಯಿಂದ ನನ್ನನ್ನು ನೋಡಿ ಹೌದು.
ನೀವು ನೋಡ್ಕೊಳ್ತೀರಾ ಅವ್ರಿಗೆ ತುಂಬಾ ಪ್ರೀತಿಯಿಂದ.
ಹೌದು ನಾನು ನೋಡಿಕೊಳ್ಳುತ್ತೇನೆ ಅವರನ್ನು.
ಹಾ ಹಾಗಾದ್ರೆ ಚೆನ್ನಾಗಿ.
ಮತ್ತೆ ನೀವು ಈ ವರ್ಷ ಎಲ್ಲಿ ಪ್ರವಾಸಕ್ಕೆ ಹೋಗಿಲ್ವಾ ನಮ್ಮ ಉಡುಪಿಗೆ ಬಂದಿಲ್ವಾ ನೀವು
ಇಲ್ಲ ನಾವು ಬಂದಿಲ್ಲ ಬರ್ಬೇಕಂತ ಮಾಡಿದ್ವಿ ಬರಕ್ಕೆೆ ಆಗ್ಲಿಲ್ಲ ನಮ್ಗೆ
ಅದಕ್ಕೆ ಮತ್ತೆ ಬರಬೇಕಲ್ವಾ ನೀವು ಕೂಡ
ಹಾ ಬರ್ಬೇಕು ನೆಕ್ಸ್ಟ್ ಇಯರ್ ಇಂದ ಬರ್ಬೇಕು ನಾವು
ನಾನು ಕೂಡ ಅಲ್ಲೇ ಬಾಗಲಕೋಟೆಗೆ ಪ್ರಯಾಣ ಬೆಳೆಸ್ತಿದ್ದೆ ಅಲ್ಲಿ ನಮ್ಮ ತಂದೆ ತಾಯಿಯನು ಬೇಟಿ ಭೇಟಿಯಾಗಿ ಮತ್ತೆ ನಾನು ಉಡುಪಿಗೆ ಬಂದು ಬಿಡುತ್ತಿದ್ದೆ ಒಂದು ಎರಡು ದಿನಗಳ ನಂತರ
ಹೌದಾ
ಹಾ
ಹೀಗೆ ಎಲ್ಲ ಪ್ರಯಾಣ ತುಂಬಾ ಚೆನ್ನಾಗಾಗಿದೆ ಅನ್ಸುತ್ತೆ
ಹೌದು ಪ್ರಯಾಣ ತುಂಬಾ ಚೆನ್ನಾಗಿ ಆಗಿ ಮತ್ತೆ ಉಡುಪಿಗೆ ಬರುತ್ತಿದ್ದೆವು
ಹ್ಮ್ ಹೇಗಿದೆ ಇವಾಗ ವಾತಾವರಣ ನಿಮ್ಮ ಕಡೆ
ಇಲ್ಲಿ ನಮ್ಮ ಕಡೆ ತೇವಾಂಶ ಜಾಸ್ತ ಆಗಿರುತ್ತೆ
ತೇವಾಂಶ ಜಾಸ್ತಿ ಆಗಿರುತ್ತೆ ನಮ್ ಕಡೆ ನೋಡಿ ತುಂಬಾ ಬಿಸ್ಲು ತುಂಬಾ ಬೇಸಿಗೆ ಇಲ್ಲಿ ಇರುವ ಬಿಸಿಲು ತರ ತಲೆ ಮೇಲೆ ಉಡತಿದೆ ಬಿಸಿಲು ನಮ್ಗೆ
ಹ್ಮ ಮತ್ತೆ ಇಲ್ಲಿ ಸಮುದ್ರದ ಹಳೆಗಳು ತುಂಬಾ ಭಯಾನಕಾರ ಆಗಿರುತ್ತವೆ
ಹಾ ಹೌದು ಕೇಳಿದ್ದೀವಿ ತುಂಬಾ ತುಂಬಾ ಬರುತ್ತಂತ ಕೇಳಿದೀವಿ
ನಮ್ಮದು ಸಮುದ್ರದ ಸಮೀಪದಲ್ಲೇ ಇರುವಂತಹ ಮನೆ
ಹಾ ಹೌದಾ
ನಾವು ಎಲ್ಲ ಮನೆಯನ್ನು ಕಲ್ಲಿನಿಂದ ಕಟ್ಟಿದ್ದೇವೆ
ಕಲ್ಲಿನ ಮನೆ ಆ ಕಡೆ ತುಂಬಾ ಜಾಸ್ತಿ ಇರುತ್ತ ಅನ್ಸುತ್ತೆ ಕಲ್ಲಿನ ಮನೆ
ಹೌದು ಮತ್ತೆ ಚಿಕ್ಕಾಪಟೆ ಗಾಳೆ ಜಾಸ್ತಿ ಬೀಸಿದರೆ ಆ ಮರ ಮನೆ ಕುಸಿದು ಬೀಳುತ್ತದೆ ಅಲ್ವಾ ಅದಕ್ಕೆ ನಾವು ಕಲ್ಲಿನಿಂದ ಕಟ್ಟಿದ್ವಿ
ಹಾ ಹೌದಾ ಮತ್ತೆ
ಮತ್ತೆ ಏನಿಲ್ಲ ನೀವೇ ಹೇ ಹೇಳ್ಬೇಕು ಹೇಗ್ ನಡೀತಾ ಇದೆ ನಿಮ್ಮದು
ಹ್ಮ್ ನಮ್ಮದು ಏನಿಲ್ಲ ತುಂಬಾ ಚೆನ್ನಾಗಿ ನಡತಿದೆ ಅದ್ರಲ್ಲಿ ಇವಾಗ ಹಾಸ್ಟೆಲ್ ಲೈಫು ತುಂಬಾ ಬೋರಿಂಗ್ ಅನಿಸ್ತಾ ಇದೆ ತುಂಬಾ ಒಂಥರ ಬೋರಿಂಗು ಅನ್ಸ್ತ ಒಂಂತರ ಖುಷಿನೂ ಕೊಡ್ತಿದೆ ನಮ್ಗೆ ಹಾಸ್ಟೆಲ್ ಲೈಫು
ಹೌದ
ಹ್ಮ್
ಮತ್ತ ಹ ಚಹಾ ಕುಟ್ಟಿದಿರಾ ನೀವು
ಚಹಾ ಇನ್ನುೂ ಕುಡುದಿಲ್ಲ ನೀವು ಕುಡುದ್ರ ಚಹಾ
ನಾವು ಕುಡಿದ್ದೀವಿ ರಾತ್ರಿ ಊಟಕ್ಕೆ ಏನಿದೆ
ರಾತ್ರಿ ಊಟಕ್ಕೆ ರೈಸ್ ಇರ್ಬಹುದು ನಮ್ಗೂ ಅಷ್ಟು ಗೊತ್ತಿಲ್ಲ
ಹ್ಮ್
ರೈಸ್ ಇರ್ಬೇಕು
ಮತ್ತೆ ರೈ ರೈಸ್ ಜೊತೆಗೆ ಏನಿದೆ
ಪ್ರೈ ಜೊತೆ ಅದು ಯಾವದೋ ಸಾಂಬಾರ್ ಇರುತ್ತೆ ಈಗ ನಮಗೂ ಗೊತ್ತಿಲ್ಲ ಇನ್ನು ಅಷ್ಟು ಸಾಂಬಾರ್ ಇರುತ್ತೆ ಒಟ್ಟು ಒಂದ
ಮತ್ತೆ ಮಜ್ಜಿಗೆಯ ವ್ಯವಸ್ಥೆ ಇರಲ್ವಾ ನಿಮ್ಮ ಹತ್ತಿರ ನಮ್ಮಲ್ಲಿ ಮಜ್ಜಿಗೆ ಅಂದ್ರೆ ಪಂಚ ಪ್ರಾಣ.
ಇಲ್ಲ ನಮ್ ಸೈಡು ಮಜ್ಜಿಗೆ ವ್ಯವಸ್ಥೆ ಇರೋದಿಲ್ಲ.
ಯಾಕೆ
ಅದು ಜಾಸ್ತಿ ರಾತ್ರಿ ಆದ್ರೆ ಕೊಡಲ್ಲ ಅದು ಮಧ್ಯಾಹ್ನ ಇಷ್ಟೇ.
ಹ್ಮ್ ಮತ್ತೆ ಮೊಸರು ವ್ಯವಸ್ಥೆ.
ಮೊಸರಿನ ವ್ಯವಸ್ಥೆ ಅದೇ ಮಧ್ಯಾಹ್ಣ ನೇ ಮಜ್ಗೇನು ಇರುತ್ತೆ ಮೊಸರೂ ಇರುತ್ತೆ. ಎರಡ್ರಲ್ಲಿ ಒಂದು.
ಎಲ್ಲವೂ ಆರಾಮಾಗಿದೆ ಹಂಗಾದ್ರೆ ನಿಮ್ಮದು.
ಹಾ ಆರಾಮಾಗಿದೆ.
ಆಯ್ತು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ ನಾನು.
ಹಾ ಸರಿ